ಹ್ಮ ಏನ್ಮ್ ಅಂತ ಸಣ
ಏನಿಲ್ಲಣ್ಣ ನೀಮಾಡತೀ
ಹ ಈಗ ಬೆಷ್ಟ
ಈಗ ಎದ್ದಿ ಮತ್
ಇ ವಸ ಆಂತ ಪ ಮಾಡ ಆ
ಹ್ಮ್
ಹ್ಮ ರಾತ್ರಿ ಮುಗುಸ್ಕೊಳ್ಳೋದೇ ಇಲ್ಲ ಹ ಮ ಇವತ್ತು ಟಾಸ್ಕ್ ಏನ್ ಮುಗುದ್ವು
ಎಷ್ಟ ಮಾ ಇದು ಮೊದಲು ಟ್ವೆಂಟಿ ಸೆವೆನ್ ಆಗಿತ್ತಿಲ್ಲಾ
ಆದ್ ನತ
ನೀನ್ ಮೊದಲ್ ಎಷ್ಟಾಗಿ ಟೋಟಲ
ಹ್ಮ್ ನಂದ ಒಂದ್ ಐಡ್ ನಮ ದೋಸ್ತಂದ ಒಂದ್ಐಡ್ ಇನ್ನೊಂದ್ ಐಡ್ ನೂರ ಐಡಿ ಮುಗ ನಿಮ ಮೂತ್
ನಿನ್ನೆ ಎಷ್ಟು ಮುಗಿಸಿದೆ
ನಿನ್ನೆ ಎಲ್ಲಾ ಬಂದು
ಅಣ್ಣ ನಾ ಹೆಂಗ್ ಮಾಡ್ಲಿ ಹೋಗ್ ನ
ಹ್ಮ
ನಾ ಹೆಂಗ್ ಮಾಡಬೇಕು ತಿಳಿಯಲಾಗದ
ಹ್ಮ್ ಬಸ್ ಹಾಗೆ
ಅದೋ ಎಂಟ್ ಅಯ್ಯೋಪ್ಪ ಎಂಟ್ ಟ್ರ ಒಳಗಿಲ್ಲ ನಾಕು ಇಲ್ಲಾ ವೇಸ್ಟ್ ನಾಟಕೆ ಕರೆಕ್ಟಾವಾ
ಹಾ ಆನೆಸ್ಥೆನೋ
ಹ
ಹಾಂಗ ಸೇಣ ಫೋನ್
ಅಲ್ಲಿ ಇದೇ ಮೂರ್ ಸರಿ ಒಂದ್ಸರಿ ನಿಂದೇ ಕಾಲ್ ಕಟ್ಟಗ್ಯದ ಮೂರ್ ಸರಿ ಅಂದ್ರರು ಗೌರಮಾ ಗ್ ಹಚ್ಚಿದ ಆಕಿ ಒಂದ್ಸರಿ ಎತ್ತಿಲ್ಲ ಅದ ಟಾಸ್ಕ್ ಟಾಸ್ಕ್ ಆ್ಯಡ್ ಮಾಡ್ತಾರಪ್ಪಾ.
ಹ್ಮ್.
ಇನ್ನೊಂದ್ಸರಿ ಹಚ್ಚಿದ ಒಂದ್ ಹನ್ನೆಡ್ ಹನ್ನೆರಡ್ ಸೆಕ್ ಸೆಕಂಡ ಹೆಡ್ ನಿಮಿಷ ಹನ್ನೆರಡ್ ಸೆಕೆಂಡ. ಇನ್ನೊಂದ್ ಆರು ಸೆಕೆಂಡ್ ಆಗ್ಯವ ಅಲ್ಲೇ ನಾಲ್ಕು
ಹ್ಮ್ ಹ್ಮ್
ಮತ್ತ ಅಣ್ಣ ಏನೇನಾಯ್ತು ನಿಂದು ನೀನು ಜಲ್ದಿನೇ ಮಕೊಂಡಿದ್ದ ಅವಾಗಿ ಒಂಬತ್ತಾಗಿ ಎಷ್ಟೋ ಆಗಿತ್ತು. ಇಲ್ಲ ಹತ್ತಾಗಿ ಹತ್ ನಿಮಿಷ ನೀಮ ಮಕೊಂಡಿದ್ದಾನ
ಡಿ
ಹ್ಮ್
ಹ್ಮ
ಟೋಟಲ್ ಎಷ್ಟ ಮುಗಿಸ್ಬೇಕಂದ್ರೆ ಎಷ್ಟ ಆಬೇಕು
ಮನ್ ನಸ್
ಎಷ್ಟು
ಮುನ್ನೂರು ನಿಮಿಷ
ಹ್ಮ್ ಒಂದ ಎಲ್ಲಿ ಇನ ಈಗ ಇದು ಐವತ್ತನೇದದ ಮಾತಾನ
ಹ್ಮ ಮತ್ತ ಹವ ಕ ಬಾನಲ್ಲ ಹ
ನಾ ಆ
ಮತ್ತೆ ಹೇಳ್ಬೇಕಕ್ ನೀಲ್ಲ
ನಾಸ್ತಾ
ನಾಷ್ಟತ ಈಗ್ದ
ಹ್ಮ್
ತ್ತುಮ ಮತ್ತ ನಿ್ ಭಾವನೂರು ಬಂತು
ನೀಲ್ಲಲ್ಲಾ ಬಂದಿಲ್ಲನ
ಬರ್ತ ನತ
ಹ್ಮ್ ಇವತ್ ಬರಲ್ಲ ಹದ್ನೆೆಂಟ ತಾರೀಕನ್ ಹಿಂಂಗ ಎಕ್ಸಾಮು ಅಂತ ಬರ್ತಾ ಒಂದ ಅಲ್ಲ ನಿಂಗ ನ ಒಂದ್ ಒಂದ್ ಥೋಡೆ ಫೋಟೋ ಹಾಕ್ತನ ವಿಡಿಯೋ ಮಾಡ್ಕೊಡಲ್ಲ ಆ ಬರ್ಡೇ ಅದ
ನ್
ಪಾರದು
ಅಾ
ಹೆಂಗ ಅಂದರ್ಲ ಹಿಂಗ ಕೇಳಂಗಗೆ ಇಲ್ ಹಂಗ ಇರ್ಬೇಕಕ್ ನೋಡ
ಅದೇ ಅದು ಬಂದು
ಆ
ಹ ಪುಟ್ಟ ಹಾಕು ಮತ್ತ್ ಹೊಂತದ ಎಲ್ಲ ಅಂತ ಒಂದ ವಿಡೆ ಹಾಕು
ನಿಮ್ ಮನ್ಯ ನಿ್ ಫೋಟೋಗಳು ಮತ್ ವೀಡಿಯೋಗಳು ಹಾಕ್ತೀನಂತ ಅದನ್ನ ಯಾವ್ದ್ ಬಿಡ ಆಯ್ತಿನ ಹಂಗ ಮಾಡಂಗ ಬರ್ತದ ಆಯ್ತು
ನನ್ ಪ್ರಯನ
ಒಂದು ಎಲ್ಲಿ ಇ ತಲ್ಲಿ ಮೆಸ್ಲು ಸುಪಬ
ಹ
ಮಳಿ ಬಂದದಲ್ಲಿ ನೈಟಾ
ನಿಮ್ಮಲ್ಲಿ
ಬಾರ ಬಂದದ
ನಂಬ ಸಮ ಸಲು ಬಂದ ತತ ಮಾಡೆ ಹ್ಮ
ಮತ ಏನು
ಮತ್ತೆ ಹವ ಕೊಡುವ ನಿಂದೆ
ಕ ಏನ್ಯ್ತೋ ನಿಂದು ಹಲೋ
ನ ಚನ್ಿಲ್ಲ ಅ
ಆ
ಹ ಸಶಿ ಮೆಸೇಜ್ ಬಂತ ಸಚೇತಾ ಅನತ್ತ
ಯಾರು
ಹ್ಮ್
ಯಾರ್ಣ
ಹಲೋ
ಹಲೋ ಹಲೋ ಕಟ್ ಮಾಡ್ಬಿಡುವಪ್ಪ ಹಲೋ ಅಣ್ಣ ಹಲೋ ಆಣಾ ಕೇಸೊಂಟದಾ ಹಲೋ ಹಲೋ ಅಣ್ಣ ಹಲೋ ಹಲೋ ಅಣ್ಣಾ ಕೇಲಸ ಹೋಂಟಿಲ್ಲಾ ಹಲೋ ಮಾತ್ ಅಣ್ಣ ಹಲೋ ಹಲೋ
ರಸ ಲಾಗಿಲು
ಈಗ
ಇಗ ಕೇಳುತ್ತಾ
ಏನಾಗಿತ್ತುು
ನೆಟ್ವರ್ಕ್ ಪ್ರಾಬ್ಲಮ್ ಆಗೋ ಹ
ಹ್ಮ್ ಮಾತಣ ಉರಿಯ ಯಾವಾಗ ಹೋಗದು ಹಲೋ ಹ್ಮ ಹಲೋ
ಹಲೋ
ಊರು
ದಸ್ತ ಮೆಸೇಜ್ ಅನ
ಏನಂತ
ಸಮ್ಮೆ
ಹ್ಮ್ ಏನಂತ
ಹಲೋ
ಹಲೋ ಹಲೋ ಕೇಳ್ಸಟಿಲ್ಲ
ಹಾ ಕೆ ಇತ ಕೆ ಸ್ರ್ದು
ಮತ್ತತ್ ಹೇಳಿ ಏನಂತ ಮಾಡಿದ
ಹಲೋ
ಹಲೋ
ಹಾ ಅಲೋ ಏನ್ ಮಾಡ ಗೌರವ ಇದು ಜಾನ
ಯ ಜಾನಾ
ನಿ ಜನ್ು ನಿ ನಿಮ ನಿೂಮೇಕಾ
ಹ್ಮ ಅದು ಜನ್ ಹಊರಿ ಹೋಗ ತಪ್ಪಾ
ಅದು ಅದು ನಿಮ್ದಲ್ಲದು ನಮ್ ಜ ಅನ
ಮಂದ ನೀ ಗೌಬ
ಹ್ಮ ಯ
ಬಂಬಂಬೆ
ಹ್ಮ್ ಯಾರುಪ್ಪ ಗೊತ್ತಿಲ್ಲ
ಹ್ಮ್
ಹ್ಮ್
ಇ್ ಜಾನ್ ಬರ್ತ ಇದು ಹದ್ಿನೇಳ ತಾರೀಕಿಗೆಲ್ಲ ಹದ್ಿನೇಳು
ಹ್ಮ ಜಾನಿ ಸೊಂಡಲ್ಲ
ಹಲಸ್
ನೀ ಮಾಡ ಕೆಲ್ಸ ಇಲ್ಲ ಂಗ ಇಟ್ಟು ಬರ್ಗ ಹೋಗಿದೆನೆ
ಎಟು ಯಾಾಗ ಬೈತಿ ಎ ರೆಕರ್ಡ್ ಅಲ್ಲಾಗ್ ಇವತ ಜ ಭೈ ಚೋ
ಹ ಅಲೋ
ಹ್ಮ್
ಮತ್ತ ಅಣ್ಣ ಮತ್ತೇನ್ ನಡದದ ಇವತ್ ಏನ ನ್ ಮಾಡ್ತಿ
ಹ್ಮ್
ಇವತ್ ಏನೇನ್ ಮಾಡ್ತಿ
ಮತ್ತ ಈತ್ತುಂಗ ಜರ ಹೊರ ಹೋಗದ
ಹ್ಮ್
ಹ
ಆಯ್ತ್ ನಿಮ್ ಫ್ರೆಂಡ್ ನೀ ಹಿಂಗೆ ಮಾತಾಡ್ತೀ ಏನ್ ಯಾವಾಗ ಭೀ
ಎ ಅದು ಏಳು ಸಾವಿರ
ಹಲೋ
ಹೊಸ ವರ್ಷ ಇಲ್ಲ ಅಲ್ಲ ಹಾ ಹಲೋ
ಹಿಂಗೆ ಮಾತಾಡ್ತೇನೆ ಅವಾಗ ಇಷ್ಟೇ ಈಗ ಕೇಳಸನ್ದಾವ
ಅ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತಪ್ಪ
ಹಲ್ಲೋ
ಸ್ಪೀಲಿಂಗ್ ಮಿಸ್ಟೇಕ್ ಆಯ್ತಣ್ಣ
ಏನ್ ಸ್ಪೆಲಿಂಗ್ ಮಿಸ್ಟೇಕಾ ಹು ಅಣ್ಣ ಹರಮ್ ಎಂಗ ಅದಳಪ್ಪ
ಹಲೋ ಇದು ಪ್ರವಾಸಿಕ ಹೊರತ ಬರ್ತಿ ಕಟ್ಟಯಿತಲ್ಲ ಇದು ಪ್ರವಾಸಕ್ಕೆ ಹೋಲತ್ತ ಬರ್ತಿ
ಎಲ್ಲಿ
ನಮ್ಮಲ್ ಕಟ್ ಆಗಲ್ಲ ಆಗಿಲ್ಲ ನೀನೇ ಕಟ್ ಮಾಡು
ಹ್ಮ್
ಹಲೋ ಕಟ್ ಮಾಡ್ ಅಂದ್ರ